ಳಿಸ
ಹೌದು ನಿಮ್ಮ ಹೆಷ್ಟರಿ ಮೇಡಮ್
ಕವಿತ
ಹಾ ಅನ್ಸ್ ಅಷ್ಟೇನಾ ಮೇಡಮ ಹ
ಹಾ ಹೌದು
ಹಾ
ಹೇಳಿ ಸರಿ ಯಾವ ವಿಚಾರದ ಬಗ್ಗೆ ಮಾತಾಡ್ತೀರಾ ಮಾತಾಡಿ
ನೀವು ಮಾತಾಡಬೇಕ ನಮಗ್ ಗೊತ್ತಾಗಲ್ಲ
ಹಾಂ ಮ ಸುಮ್ನೆ ಇದಕ್ಕೆ ಕಾಲ್ ಮಾಡಿದ್ದೀರ ಸ ಯಾವ್ದಾದ್ರು ಪ್ರವಾಸದ ಬಗ್ಗೆ ಮಾತಾಡಿ ಯಾವವುದಾದ್ರಹೊಸ್ದಾಗಿರ ನಿಮ ನೀವು ಯಾವರು ಹೇಳಿ
ನಮ್ದು ಹನೂರು ಮೇಡಮ್ ತಮ್ದ ಮೇಡಮ್
ಹನೂರಈಗ ಚಾಮರಾಜನಗರ ಡಿಸ್ಟ್ರಿಕ್ ತಾನೆ
ಹೌದ ಹೌದು ಮೇಡಮ್ ನಿಮ್ದು ಮೇಡಮ್
ಹ ನಮ್ದು ಚಾಮರಾಜನಗರ ಡಿಸ್ಟಿಕ್ನೆ ಈಗ ಇಲ್ಲಿ ಪ್ರವಾಸ ಸ ಅಂದ್ರರೆ ಮಾದೇಶ್ವನ ಬೆಟ್ಟ ಬಿಳ್ಗಿರ ರಂಗನ್ ಬೆಟ್ಟ ಗೋಪ್ ಪ್ಪಲ್ ಸ್ವಾಮಿ ಬಿಟ್ಟ ಬಂಡೀಪುರ ಇವೆಲ್ಲ ಇದೆ ಅಲ್ಲ ಸರ್ ಯಾವವುದಾದ್ರು ಒಂದು ಪ್ಲೇಸ್ ಬಗ್ಗೆ ಪ್ರವಾಸಕ್ಕೆ ಬಂದಾಗ ನೋಡುಗ್ರರಿಗೆ ಏನೇನಿದೆ ಏನು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಹತ್ ನಿಮಿಷ ತಾನೇ ಮಾತಾಡಿ ಸರ್
ಹ ಹೌ
ಹ್ಮ್ ಹೇಳಿ
ಅದ ನೀವನ್ ಬೆಟ್ಟ ಬಂದಿದ್ದೀರಾ ಮೇಡಮ್
ಹಾಂ ಬಂದಿದ್ದೀವಿ ಸರ್ ಸುಮಾರು ಸಾರಿ ಬಂದಿದ್ದೀವಿ ಹೇಳಿ ನೀವು ಮಾತಾಡಿ ಅಲ್ಲಿಗ್ ಮಿಸ್ಟೇಕ್ ಅ ಆದ್ರೆ ನಾನು ಮಾತಾಡ್ ಕೊಡ್ತೀನಿ ಮಾತಾಡಿ ಏನ್ ಎದರ್ಕಬೇಡಿ ನಾನೇನ್ ಇದ್ ಮಾಡಲ್ಲ ಹಂಗ ಆಗಲ್ಲ ನೀವು ಕಾಲ್ ಮಾಡ್ಮೇಲೆ ನೀವು ಮಾತಾಡ್ಬೇಕು ಆಮೇಲೆ ಬೇಕ್ರೆ ಅನಮ್ಮ ಅಭಿಪ್ರಾಯನ ಹೇಳ್ಬೋದು ನೀವು ಮಾತಾಡ್ ನಿಲ್ಸಿದ್ ನಂತತ್ರ ಹಿಂಗೆ ಹಂಗೆ ಅಂತ ನೀವು ಏನ ಅದನ್ನ ಒಂಚೂರು ಬರ್ಕೋಬೇಕು ವಿಚಾರನ ಇಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕಂಡು ನೀವು ಕಾಲ್ ಮಾಡಬೇಕು ಅಲ್ವಾ
ಹೌದೌದು ಮೇಡಮ
ಹ್ಮ ಮಾತಾಡಿ ನೀವೇನು ವರ್ಕ್ ಮಾಡ್ತಾ ಇರೋದು
ನಾವು ವರ್ಕ್ ಮನಲ್ಲಿದ್ದೀವಿ ಮೇಡಮ್ ನೀವು ಮೇಡಮ್
ನಾ ವರ್ಕ್ ಮಾಡ್ತಾ ಇದ್ದೀ ಸ
ನವರೆಕ ಮೇಡಮ್
ರೇಷನ್ ಅಂಗಡಿ
ಹಾ ಹಾ ಓಕೆ ಓಕೆ ಮೇಡ್ ಅದೇ ಮೇಡಮ ಬೆ ಬೆಟ್ಟದಲ್ಲಿ ಬೆಟ್ಟಕ್ಕೆ ನೀವು ನಿ ಬಸ್ಸಲ್ಲಿ ಬಂದೀರ ಅಥವಾ ಕಾರಾರ್ಲ್ಲಿ ಬಂದೀರಾ ಮೇಡಮ್
ಕಾರಲ್ಲೇ ಒಂದಿದ್ದು ಸರ್
ಹಾ ಮೇಡಮ್ ಅದೇ ಬೆಟ್ಟಕ್ಕೆ ಬರ್ಬೇಕಾದ ಬೆಟ್ಟ ಇವಾಗ ಬೆಟ್ಟ ಅಂದ್ರೆ ನಿಮ ಮದಪ್ಪನ್ ಫೇಮಸ್ ಅಮಾಸೆ ಹುಣ್ಣಿಮೆ ಟೈಮಲ್ಲಿ ಜನ ಜಾಸ್ತಿ
ವಿಶೇಷ ಪೂಜೆಗಳಿರುತ್ತೆ ಮತ್ತೆ ವಿಶೇಷ ಹಬ್ಬ ಜಾತ್ರೆ ಅದ್ರ ಬಗ್ಗೆ ಒಂದು ಹತ್ ನಿಮಿಷ ಮಾತಾಡಿ ಹ್ಮ ಮಾತಾಡಿ ಹಾ ಆಮೇಲೆ ಅಲ್ಲಿ ನಡಿಯ ಪೂಜೆಗಳು ಮತ್ತೆ ಊಟ ಬಿಸಿ ಊಟದ ಇದದೆಲ್ಲಾ ಇದದೆ ಎಲ್ಲ ಹ್ಞ ದಾಸೋಹಾನ ಹ್ಞೂ ಅದರ ಬಗ್ಗೆ ಎಲ್ಲ ಒಂಚೂರು ಮಾತಾಡಿ ಹಾಂ
ಹ್ಮ ದಾಸ ಕೊಡ್ತ ದಾಸೋ ನಟ ಮೂರುಟೖಮ್ ಇದೆ ದಾಸ ಮತ್ತೆ ಚಿನ್ನ ಚಿನ್ನದ ರ್ರತ ಬೆಳ್ಳಿ ರ್ರಥ ಅವೆಲ್ಲಾ ಎಳಸ್ತಾರೆ ಅದರಲ್ಲೂ ಅಮಾಸೆ ಟೈಮಲ್ಲಲ್ಲ ವಿಶೇಷ ಪೂಜೆಗಳು ಅದೇ ಹಮಾಸ ಟೈಮಲ್ಲಿ ಅಮಾಸ ಟೈಮಲ್ಲಿಂತೂ ವಿಶೇಷ ಪೂಜೆಗಳೆಲ್ಲ ಇಟ್ಟಿರ್ತಾರೆ
ಹ
ಮತ್ತೆ ಜನಗಳಂತ ಮೊದ್ಲು ಕಡಿಮೆ ಇದ್ರು ಇವಾಗಂತ ಹೇಳಂಗೆ ಇಲ್ಲ ಅವ ಕರೋನಾದ್ಮೇಲೆ ಅಂತ ಜನ ಜಾಸ್ತಿನೇ ಆಗ್ಬಿಟ್ಟಿದಿದ್ದಾರೆ ಮೊದಲುಗಿಂತ ಜನ ಜಾಸ್ತಿ ಯಾವಾಗಲೇ ಟ್ವೆಂಟಿ ಫೋರ್ ಅವರ್ಸ್ ರನ್ನಿಂಗ್ ಇರ್ತಾರೆ ಜನ ಹ್ಮ್
ಆಮೇಲೆ ಚಿನ್ನದ ತೇರಿದೆಯಲ್ಲ ಅದ್ರ ಬಗ್ಗೆ ಹುಲಿವಾ
ಹುಲಿ ವಾಹನ ಹೇಳಿಸ್ತಾರೆ ಹೌದು ಅನ್ ಅರಕೆಗಳು ಹೊತ್ಕೊಂಡ್ ಇರ್ತಾರೆ ಅವರುನ್ ಅರಕೆಗಳು ಉತ್ಕೊಂಡಿರೋರೆಲ್ಲ ಬಂದ ಎಳಿಸಸ್ತಾರೆ ಚಿನ್ನ ತರು ಹುಲಿ ಹವೇ ಅರಕೆ ಹೊತ್ಕೊಂಡು ಅ ಅರಕೆ ಕಂಡೆ ಮಾಡದು ಎಲ್ಲರೂ ಮಾಡಪ್ಪ ಕೂಡ ಅದೇ ರೀತಿ ಏನ್ ಅರ್ಕೆ ಹೊದತ್ಕೊಂಡಿದಿದ್ದಾರೆ ತೀರ್ಸಿದ್ಮೇಲೆ ಎಲ್ಲ ಎಷ್ಟೋ ಜನಕ್ಕೆ ಒಳ್ಳೇ ಗಾಗಿದೆ ಅಂತ ಹೇಳ್ತಾರೆ ಮಾಡಿದ ಅ ನಡೆದಿದೆ
ಹ್ಮ್
ಹ್ಮ್ ಮತ್ತೆ ಅದಲ್ಲದೆೇ ನಾಗಮಲೆ ಅಲ್ಲಿ ನಾಗಮಲೆ ಕೂಡ ಜನಗಳು ಹೋಗ್ತವೆ ನಡ್ಕೊಂಡ್ ಹೋಗ ಪೈ ವಾಕ್ ಹೋಗ್ತಾರೆ ನಡ್ಕೊಂಡು ಅರಕೆ ಹೊಓದ್ಕೊಂಡಿರ ಅವರು ಕಳ್ ಮಳೆ
ಹಲ ಹಾ ಅದೆಲ್ಲ ಇದೆ ವಿಶೇಷ ಪೂಜೆಗಳಿದೆ ಶಿವರಾತ್ಗೆ ಜಾಗರಣೆ ವಿಶೇಷ ಇರುತ್ತೆ ಹ್ಮ್ ಸುಮಾರು ಜನ ಅರಕೆ ಇಟ್ಕೊಂಡಿರೋರು ಇಲ್ಲಲ್ಲೆಲ್ಲ ಬಂದು ಪ್ರಸಾದ ತಯಾರಿಸಿ ಎಲ್ಲರಿಗೂ ಹಂಚ್ತಾರೆ ಹ್ಮ್ ಹ್ಮ್ ಅದೆಲ್ಲ ಗೊತ್ತು ಇತ್ತಲ್ಲ ಮಾತಾಡಿ ಸರ್ ಅದ್ಕ ಕಷ್ಟೊಂದ್ ಯೋಚನೆ ಮಾಡ್ತೀರ
ಅಂದ್ರೆ ಅಷ್ಟ ನಮಗೆ ಫ್ಲೈಂಟ್ ಹಾಗಿ ಮಾತಾಡಕ್ ಬರಲ್ಲ ಮೇಡಮ ನಿಮ್ ಏನ್ ಗೊತ್ತ ಹೇಳಳದ ನಾವು ಹಳ್ತರ್್ದೀವಿ ಅಂಗ
ಸರಿ ಸರ್ ಅದೆಲ್ಲಾ ಮಾಡ್ತಿರ್ತಾರೆ ಆಮೇಲೆ ಸಾಮೂಹಿಕ ವಿವಾಹ ಎಲ್ಲ ಇತ್ತೀಚೆಗೆ ಮಾಡ ಆಯತ ಆ ಎವತ್ತು
ಇಲ್ಲ ಇಲ್ಲ ಮೇಡಮ್ ಅವಾಗ್ಲಿಂದಾನೂ ಮಾಡ್ತಾ ಇದ್ದಾರೆ ಇವಾಗ್ಲಿಂದಲ್ಲ ಅವವಾಗಿಂದಾನೂ ಮಾಡ್ತಾ ಇದ್ದಾರೆ ಅವಾಗಿಂದ ನೋತ ಸಾಮಿ ಅದು ನೋಟಿಸ್ ಇಶ ಮಾಡ ಕೊಡ್ತಾರೆ ಮೇಡಮ್ ಒಂದು ಯಗಾದಿ ಟೈಮ್ ಯುಗಾದಿ ಹಿಂದೆ ಅನಸುತ್ತೆ ಆ ಟೈಮ್ಲ್ಲಿ ಏನೋ ಮಾಡ್ತಾರೆ ಫಸ್ಟ್ ಫಸ್ಟ್ ಹೇರ್ತಾರೆ ಆ ಟೈಮಲ್ಲಿ ಮದ್ವೆ ಮಾಡ ಯ ಟೈಮ್ಲ್ಲಿ ಯಾವದೇ ಜೋಡಿಗಳ ಹೆಸರು ಕೊಡ್ಬೇಕು ಅವ್ರರು ಆಧಾರ್ ಕಾರ್ಡ್ ಅವ್ರ ಹೆಸರೆಲ್ಲ ಕೊಟ್ಟ ಟ್ರೆ ಜೋಡಿಗಳು ಅಲ್ಲ ಹಾಗ ದೇವಸ್ಥಾನದ ಕಡೆಯಿಂದಾನೇ ಮಾಡತ್ ಅದನ್ನ ಅವ್ರಿಗೆ ತಾಲಿ ಮತ್ತೆ ಬಟ್ಟೆಗಳೆಲ್ಲ ಅವ ದೇವಸ್ ಕೊಡ್ತಾರೆ ಫ್ರೀ ಆಗೆ ಫ್ರೀ ಆಗೆ ಮೇಡಮ್ ಫ್ರೀಯಾಗಿ ಕೊಡ್ತಾರೆ ಮತ್ತೆ ಅವ್ರಿಗೆ ಅದೇ ಹುಡುಗ ಹುಡುಗಿಗೆ ಎಷ್ಟೋ ಇಪ್ಪತ್ತೈದು ಸಾವಿರ ಎಷ್ಟು ಅಮೌಂಟ್ ಏನ ಕೊಡ್ತಾರೆ ಆ ಮದ್ವೆ ಮುಗದ್ಮೇಲೆ
ಹ್ಮ್ ಅವ್ರ ಲೈಫ ರೂಪ ಉಸ್ಕೊಳಕೋಸ್ಕರ ಹ ಅವ್ರ ಲೈಫ ರೂಪಸ್ಕಕೋಸ್ಕರ ಅಂತಾನ ಸರ್
ಹೌದೌದು ಮೇಡಮ್ ಮದವೆ ರು ಇದ್ರಲ್ಲ ಸಾಮೂಹಿಕಗದು ಆಲ್ಮೋಸ್ಟ್ ಎಲ್ಲ ಬಡವರೇ ಮೇಡಮ್ ಆಗೋದು ಡ ಯಾಕಂದೆ ಪದ ಮಾಡ ಳಕ್ ಎಷ್ಟೋ ಜನ ಕಷ್ಟ ಇದೆ ಈಗಿನ ಕಾಲದಲ್ಲಿ ತಾಲಿ ಮಾಡಸ್ಕಳಕಕ್ ಕಷ್ಟ ಇದೆ ತಾಲಿ ಬಟ್ಟೆಗಳು ತಗೊಳಕಲ್ಲ ಕಷ್ಟ ಅಂಥವ್ರು ಹೌದೌದು ಮೇಡಮ್ ಹೌದು ಚಿನ್ನದ್ ರೇಟ್ ಎಲ್ಲ ಗಗನ ಕೇರಿದ ಅಂತದ್ದು ಪಾರ್ಫೆಕ್ ಕಡೆ ದೇವಸ್ಥಾನ ಕಡೆಯಿಂದ ಶಾಲೆಯಲ್ಲಿ ಉಚಿತವಾಗಿ ನೋಡರು ಎಷ್ಟು ಪ್ರಮಾಣ ಕೊಡ್ತಾರೆ ಗೊತ್ತಿಲ್ಲ ಪರ್ಟಿಕ್ಯುಲರ್ ಆಗಿ ಆಗ ಕೊಟ್ಟು ದೇ್ ಅವ್ರ ಹುಡುಗ ಹುಡ್ಗಿ ಕೂಡ ಬಟ್ಟೆ ಸಮೇತ ಅವರೇ ದೇವಸ್ಥಾನದಲ್ಲಿ ಕೊಡ ಎಲ್ಲರಿಗೂ ಒಂದೇ ರೀತಿ ಕೊಡ್ತಾರೆ ಒಂದೇ ರೀತಿ
ಹ್ಮ್
ಹ್ಮ್ ಮತ್ತೆ ಅವ್ರಿಗೆ ಉಳಾಕ ಅವತ್ತ ಹಿಂದಿನ ದಿನ ಹೋಗಿ ಉಳ್ಕಳಕೆ ರೂಮು ಎಲ್ಲಾ ವ್ಯವಸ್ಥಾನೂ ದೇವಸ್ಥಾನದ ಕಡೆ ಎಲ್ಲಾ ದೇವಸ್ಥಾನದ ಕಡೆಯಿಂದಾನೇ ಆಗಿತ್ತೆ ಮದ್ ಆದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವರು ಮದ್ವೆನ ನೋಂದಣಿ ಮಾಡ್ಸ್ಕೊಂಡ್ಮೇಲೆ ಅವ್ರಿಗೆ ದೇವಸ್ಥಾಾನ ಕಡೆಯಿಂದ ಅಮೌಂಟ್ ಅಂದ್ಬಿಟ್ಟು ಕೊಡ್ತಾರೆ ಅವ್ರ ಜೀವನಕ್ಕೋಸ್ಕರ ಅವ್ರಗ ಜೀವನ ಮಾಡ್ಕಳಕೋಸ್ಕರ ಕೊಡ್ತಾರೆ
ಅಂದೆ ಅವ್ರ ಜೀವನನ ಕಟ್ಕೊಳಕೋಸ್ಕರ ಇಷ್ಟ
ಹೌದೌದೌದು ಮೇಡಮ ಆಮೇಲೆ ಅದನ ಈ ತುಂಬಾ ಜನ ಉಪಯೋಗ ಪಡ್ಕತಾ ಇದಾರೆ ನಮ್ಮದಾಗ ಅಂತೂ ಈ ಕಡೆ ನಗರ ಭಾಗದಲ್ಲ ನಗರ ಅಂತಲ್ಲ ಎಲ್ಲ ಕಡೆಯಿಂದ ಬಂದ ಸಾಮೂಹಿಕ ಪದದಲ್ಲಿ ನೇಮ್ ಕೊಟ್ ಮಾಡಸ್ಕೊಂಡ್ರ ಇ ನಗರದವ್ರ ಮ್ಡೆ ಹೌದೌದು ನಗರದಲ್ಲಿ ಮಾತ್ರ ಅಲ್ಲ ಹೊರಗಡೆಯಿಂದನೂ ಬರ್ತಾರೆ
ಹ ಎಲ್ಲ ಕಡೆಗೂ ಉಪಯೋಗ ಆಗಲಿ ಅಂತಾನೆ ಸರ್ ಸಾಮೂಹಿಕ ವಿವಾಹ ಮಾಡೋದು
ಹೌದೌದ ಹೌದು ಮೇಡಮ್ ಇಲ್ಲ ಎಲ್ಲಾ ಕಡೆಯಿಂದ ಯಾರೇ ಕೊಟ್ಟರು ಹುಡುಗಾ ಹುಡುಗ ಯಾರೇ ತಂದ್ ಕೊಟ್ರು ಅವ್ರ ಏನೋ ನೈಜ ಜೊತೆ ಚೆಕ್ ಮಾಡ್ತಾರೆ ನೈಜತೆ ಕರೆಕ್ಟ್ ಆಗಿದ್ರೆ ಮದ್ೆ ಮಾಡ್ತಾರೆ ಹೌದು ಏಜು ಮತ್ತೆ ನೈಜತೆ ಅಂದ್ರೆ ಅವ್ರರು ನಿಜವ ಇದ ಇದ್ ಮಾಡ್ತಾ ಇದಾರ ಅಂತ ಚೈಕಿಕ್ಕೆಲ್ಲ ಆಗ್ಬಾರ್ದಲ್ಲ ಅಂತ
ಆಧಾರ್ ಕಾರ್ಡನ್ನ ಚೆಕ್ ಮಾಡಿ ಆಮೇಲೆ ಮದುವೆ
ಇದೇ ಏನು ಎಲ್ಲಾನ ಚೆಕ್ ಮಾಡಿ ಮಾಡೋದು ಹುಡುಗಿ ಹುಡುಗಿ ಒಪ್ಕೊಂಡು ಎಲ್ಲ ಬಂದಿ ಇತಲ್ಲ ಅಂತವ್ರೆಲ್ಲಾ ಉಪಯೋಗ ಪಡ್ಕೊಂಡಿದ್ದಾರೆ ಮೇಡಮ್ ಬೆಟ್ಟದಲ್ಲಿ
ಹೌದ ಸರ್
ಗಮಡಮ
ಹ್ಮ್
ದೇವಸ್ಥಾನದಿಂದ ಒಂದ್ ಒಳ್ಳೆ ಕಾರ ನಡದು ಇದೊಂದು ಒಳ್ಳೆ ಕಾರಾರ್ ಮತ್ತೆ ಅದ ಅನ್ನ ದಸ್ ಮಾತ್ರ ಅನ್ನ ಸಂತ ಬೇಕಂದ್ರೆ ಎಷ್ಟೋ ದೂರದಿಂದ ಬಂದಿರ್ತಾರೆ ಕೆಲವರು ದೇವಸ್ಥಾನ ನೋಡಕ್ ಬಂದಿರ್ತಾರೆ ಒಂದ್ ಟೈಮ್ ಎಲ್ಲ ಚೆನ್ನಾಗಿ ದುಡ್ಡಿತ್ತೆ ಬಟ್ ಆದ್ರೂ ದೇವಸ್ಥಾನದಲ್ಲಿ ಕೊಡೋದ ಒಂಂತರ ಚೆನ್ನಾಗಿರುತ್ತೆ ಅನ್ನದರ್ ದಾಸವ ಮಾಡತಲ್ ಕೊಡೋದು ಚೆನ್ನಾಗಿರುತ್ತೆ
ಹೊರಗಡೆ ನಾವವು ಏನೇ ತಿಂದ್ರು ಅಲ್ಲಿ ತೃಪ್ತಿ ಆದ ಆದ ಅಷ್ಟು ತೃಪ್ತಿ ಆಗ್ಲ್ಲ
ದಾಸೋಹಕ್ಕೆ ಎಷ್ಟೋ ಜನ ಎಲ್ಲೋ ಇಲ್ಲಿಂದನೋ ಅದಕ್ಕ ಏನೋ ಆ ರೇಷನ್ ಕಳಸೋದು ತರಕಾರಿ ಕಳಸೋದು ಬಸ್ಲ್ಲಿ ಬೆಟ್ಟದ ಬಸ್ ಇರದೆ ಅಲ್ಲ ಅಲ್ಲಿ ಕೊಟ್ಟು ಕಳಿಸತಾರೆ ದೇವಸ್ಥಾನಕ್ಕೆ ಆ ರೀತರ ಕಾರೆ ಅದನ್ನ ಕರೆಕ್ಟ್ಾಗಿ ಯುಟಿಲೈಸ್ ಮಾಡ್ತಾರೆಟ್ಟ ಅವರು ಯಾವತ್ತ ವೇಸ್ಟ್ ಇಷ್ಟ ಆಗಲ್ಲ
ಹ ಹಂಗಿದ್ರೆ ಸರಿ ಸರ್
ಚಿಕ್ತಿ ತಿರುಪ್ತಿ ಅಂತಾನೇ ಹೇಳದ ಇದನ್ನ ಬೆಟ್ಟನ
ಹಾ
ಅನ್ನಸಂತರ್ಪಣೆಲ್ಲೂ ಬೇರೆ ಕಡೆ ಎಲ್ಲೂ ನಡೆಯಲ್ಲ ಬಿಡ ಅ ಕಂಪಲ್ಸರಿ ಇದ್ದೇ ಇರುತ್ತೆ ಯಾವಾಗ ಸತ್ತೆ ನೀವ್ ಎಸ್ ಎಲ್ಲ ಬಂದಿದರ ಮೇಡಮ್ ನಿಮ್ದ್ ಯಾವರು ಮೇಡಮ್
ಕಡೆ ಊಟ ಮಾಡ್ತಿದ್ದಾರಾ ಹ್ಮ್ ಹೇಳಿಸ ಇನ್ನೇನ್ ವಿಚಾರ
ಹ
ಹಲೋ ಹೇಳಿ ಸರ್ ಇನ್ನೇನ್ ವಿಚಾರ
ಹಲೋ
ಹಾಂ ಹೇಳಿ ಸರ್
ಹಾ ಕೇಳಸತಿದೆ ಮೇಡಮ್ ನೀವ ನೀವು ಯಾವರು ಮೇಡಮ್ ನೀವು್ ಎಷ್ಟ ಎಲ್ಲ ಬಂದ ಮೇಡ್ ಹೊಟ್ಟಿಕ
ಸುಮಾರು ಸಾರಿ ಬಂದಿದೀವಿ ಸರ್ ನಮ್ಮ ಮನೆ ದೇವ್ರೇ ಮಹದೇಶ್ವರ ನಾವು ಬರ್ತಿರ್ತೇವಿ ಗುಂಡ್ಲುಪೇಟೆ ಗುಂಡ್ಲುಪೇಟೆಹ್ಮ್ ಹತ್ರ ಅಲ್ವಾ ಸರ್ ಮಹೇಶ್ವನ ಬೆಟ್ಟ ಗುಂಡ್ಲುಪೇಟೆ ಟ ಬಿಟ್ಟೆ ಬರ್ತಾ ಇರ್ತವಿ ಆಗವಾಗ ಹ ಅವಾಗವಾಗ ಬರ್ತಾ ಇರ್ತೀವಿ
ಹ್ಮ್
ಹ್ಮ
ನಿಮ ನಮ್ದೇಏನಿಲ್ಲ ಮೇಡಮ್ ಈಗ ಮಾಡ್ಬೇಕು ಮೇಡಮ್
ಹೌದಾ
ಅದೇ ನಿಮ್ ಗುಂಡ್ಲುಪೇಟೆಯಿಂದ ತುಂಬಾ ದೂರನೆ ಇದೆ ಅಂದ ಹತ್ರೇ ಒಟ್ಟಲ್ಲಿ ಬೇರೆ ಕಡೆ ಹಳ್ಸ್ಕೊಂಡ್ರೆ ಹತ್ರನೇ ಹ ಆಮೇಲೆ ನಿಮ್ಗೆ ನಿಮ್ಗೆ ಮಂತ ಗೋಪಾಲ ಸ್ವಾಮಿ ಬೆಟ್ಟ ಫೇಮಸ್ ನಿಮ್ ಕಡೆ
ಹ ಗೋಪಾಲಸ್ವಾಮಿ ಬೆಟ್ಟೆ ಫೇಮಸ್ಸು ಬಂಡೀಪುರ
ಹ ಬಂಡೀಪುರ ಗೋಪಾಸಾಯ್ ಬೆಟ್ಟ ಬರೋಣ ಅನ್ಕತಿವಿಬರಕ ಆಗಲ್ಲ ಅಲ್ಲಿ ಬಂದ್ರೆ ಬೇಗ ಬರ್ಬೇಕು ಅಂತ ಅನ್ಕತಿವಿ ಬೇಗ ಬರಕ್ಕ ಆಗಲ್ಲ
ಹಾಗಲ್ಲ ಸರ್ ಅಲ್ಲಿ ಕಾರ್ಡೆ ಎಲ್ಲ ಇದೆಯ ಅಲ್ವಾ ಆಮೇಲೆ ಇದು ಬೆಟ್ಟದ ಮೇಲೆ ಹೋಗೋದೆೇ ಲೇಟ್ ಆಗುತ್ತೆ
ಹೌದೌದುಅದಕ್ಕೆ ಅದಕ್ಕೆ ಬರಕ ಆಗಲ್ಲ ಮೇಡಮ್ ಅಲ್ಲಿಗೆ ಬರೋಣ ಅನ್ ಕತ ಬರಕ್ ಹಾ ಹೋಗಿದ್ದೆ ಹೋಗಿದ್ದ ಮೇಡಮ್ ಫಾರೆಸ್ಟ್ ಏರಿಯಾ ಎಲ್ಲಾ ಪ್ರಾಣಿಗಳು ಸಫಾರಿ ಹೋಗಿಲ್ಲ ಮೇಡಮ್ ಒನಾವು ಇದ್ರಲ್ಲೇ ಹೋಗಿದ್ದೀವಿ ಹಂಗೆ ಕಾರಾರ್ಲ್ಲಿ ಹೋಗ್ಬೇಕ್ರ ಹೋಗಿದ್ದೀವಿ
ಹಾಂ ಕರಲ್ಲಿ ಹೋಗ್ತಾ ಅಧ ವೇ ರೋಡ್ಗ ನೋಡ್ಕೊಂಡು ವಾಪಸ್ ಬಂದಿದ್ದೀರಾ
ಶಮಣ
ಹಾಂ ಸರಿ ಸರ್ ಇನ್ನೇನು ಸರ್
ಹ ಕಟ್ ಮಾಡ್ತೀವಿ ಮೇಡಮ್ ಒಂದು ನಿಮಿಷ ಹತ್ತು ಹತ್ತು ನಿಮಿಷ ಆಯ್ತು
ಓಕೆ ಸರ್